ಊಟ
ಆಯ್ತು ಬ್ರೋ ನಿಮ್ದು.
ಹಾ ಬ್ರೊ ಆಯ್ತಾ ನಮ್ದು ಏನ್ ಮಾಡ್ತಿದೀ ಬ್ರೊ.
ಏನೆಲ್ಲಾ ಬ್ರೋ ಸುಮ್ನೆ ಹೊಡಾಗಡೆ ಓಡಾಡ್ತಾ ಇದೀವಿ ನೀವು,
ಹ್ಮ್ ನಾ ಇಲ್ಲೆ ಸುಮ್ನೆ ಕೂತಿದ್ದೆ ಬ್ರೋ ಊಟ ಮಾಡಾಯ್ತು ಇವಾಗ ಹಂಗೆ ಕೂತಿದ್ವಿ. ಆರಾಮ ಬ್ರೋ
ನಾ ಆರಾಮ್ ಬ್ರೋ ನೀವು.
ಹ್ಮ ಬ್ರೋ ಆರಾಮ್
ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರ ಬ್ರೋ.
ಹ್ಮ ಮನೆ ಕಡೆ ಎಲ್ಲಾ ಚೆನ್ನಾಗ ಅವ್ರ್ ಬ್ರೋ ನಿಮ್ ನಿಮ್ ಮನೆ ಕಡೆ ಬ್ರೋ
ಎಲ್ಲ ಚೆನ್ನಾಗಿದಾರೆ ಬ್ರೋ. ಬ್ರೋ ಅಪರೂಪಕ್ಕೆ ಅಪರೂಪಕ್ ಫೋನ್ ಮಾಡ್ಬಿಟ್ಟಿರ ಬ್ರೋ.
ಹ ಬ್ರೋ ಅದೇ ಒಂದಸ್ ಏನೋ ಕೇಳ್ಬೇಕಿತ್ತು ಅದಕ್ಕೆ ಫೋನ್ ಮಾಡ್ದೆ ಬ್ರೋ.
ಹ್ಮ್ ಹ್ಮ್
ಹ್ಮ್ ನಿಮ್ದು ಹೊಲ ಆಯ್ತ ಅಲ್ವ ಬ್ರೊ ಹ ಹೇಳಿ ಬ್ರೋ.
ಇದೇ ಬ್ರೋ ಹೇಳಿ ಬ್ರೊ
ಹೇಳಿ ಬ್ರೋ ಹೇಳಿ.
ಅದೇ ಬ್ರೋ ನಾನು ಫೋನ್ ಮಾಡೋಣಂತ ಅಂದ್ಕೊಂಡೆ ಬಾಳ ಸಲ
ಹಾ ಹಾ
ಅಂದ್ಕೊಂಡ್ ಅಂದ್ಕೊಂಡು ಮ ನಿನ್ನೆ ಮಾಡಣ ಅಂತ ಅಂದ್ಕೊಂಡು ಮರ್ತ ಬಿಟ್ಟೆ.
ಹಾ ಹಾ
ಈಗ ಬಳ ದಿವ್ಸ ಅಯ್ತಲ್ಲ ಮಾತಾಡ್ಸಣ ಅಂತ ನೀವೇ ಮಾಡ್ಬಿಟ್ರಿ ಈಗ.
ಹ್ಮ್ ಅದೇ ಬ್ರೋ ನಿಮ್ದು ಹೊಲ ಇತ್ತಲ್ಲ ಹೊಲದ್ ಬಗ್ಗೆ ಕೇಳೋಣ ಅಂತ ಫೋನ್ ಮಾಡ್ ದೆ
ಕೇಳಿ ಬ್ರೋ ಏನ್ ಕೇಳಿ ಬ್ರೋ ಇದೇ ಹೊಲ.
ಅದೇ ಬ್ರೋ ನಮ ನಮ್ದು ಒಂದ್ ಹೊಲ ಇತ್ತು ಒಂದ್ ನಾಲ್ಕ್ ಎಕರೆ ಹ್ಮ್ ಬ್ರೋ ನಾಲಕ್ ಎಕರೆ ಇತ್ತು ಅದು ನಾಲಕ್ ಎಕರೆಗೂ ತೆಂಗು ಹಾಕಿದ್ವಿ. ತೆಂಗ್ ತೆಂಗು ಬಿಟ್ರಿ ಇನೇನ್ ಹಾಕಿಲ್ಲ ಅಲ್ಲಿ. ಅಂದ್ರೆ ಜಾ ಹ ಬ್ರೊ
ಎಷ್ಟು ಗಿಡ ಬ್ರೋ
ಒಂದ್ ನೂರ ಐವತ್ ಹಾಕಿರ್ಬೋದೇನೊ ಬ್ರೋ.
ಹ
ಹ ಅಷ್ಟ ಹಾಕಿದ್ವಿ ಬ್ರೋ ಅದು ಆ ಎಷ್ಟು ಅಪ್ರಾಕ್ಸಿಮೇಟ್ ಅಂತೇನ್ ಗೊತ್ತೀಲ್ಲ. ಒಂದ್ ನೂರ ಅಂದಾಜ್ ಒಂದ್ ನೂರೈವತ್ತೇನೋ ಹಾಕಿದ್ವಿ ಅನ್ಸುತ್.
ಹಾ ಬ್ರೋ
ಹಾ ಅದ್ರ ಮಧ್ಯೆ ಏನ ಏನಾರ ಹಾಕ್ಬೋದ ಅಥವಾ ಏನು ಹಾಕಕ್ ಆಗಲ್ವಾ ಅಂತ ಏನು ಗೊತ್ತಿಲ್ಲ ಅದುಕ್ಕೆ ಕೆ ಕಳಣ ಏನೋ ಸ್ವಲ್ಪ ಅಂತ ಫೋನ್ ಮಾಡಿದ್ದೆ ಬ್ರೋ.
ಬ್ರೋ ನೀವ್ ವ್ಯವಸಾಯ ಪಸ್ಟ್ ಟೈಮಾ ಬ್ರೋ ಮಾಡ್ತಿರದು.
ಹಾ ಅಂದ್ರೆ ಬ್ರೋ ನಮ್ಮ್ ಅಪ್ಪ ಮಾಡ್ತಿದ್ರು ಇವಾಗ ಅವರು ಸ್ವಲ್ಪ ಹ ಹ
ಬ್ರೋ ನೀವು ಸಿಟಿಯ ಇರಲ್ಲ ಎಷ್ಟು ಾ ನಿಮ್ಗೆ ಸ್ವಲ್ಪ ಅಷ್ಟೊಂದು ಹಾ
ಹ ಅದ್ ಹ ಹಂಗಾಗಿ ನಮ್ ತಾತ ಮಾಡ್ ಇರೋ ನಾವ್ ಚಿಕ್ಕೋರಿದ್ದಾಗ ನಮ್ ಸ್ವಲ್ಪ ನಮ್ಮ ಅಪ್ಪ ಸ್ವಲ್ಪ ವರ್ಷ ಮಾಡಿದ್ರು ಒಂದ್ ಐದಾರ್ ವರ್ಷ ನಾವು ಚಿಕ್ಕೋರಿದ್ದಾಗ ಆಮೇಲೆ ಇವಾಗ ಸಿಟಿಗ್ ಬಂದ್ವಲ್ಲ ಈಗ ಸಿಟಿಲಿ ಹಂಗೆ ನಮ್ಮ್ ಅಪ್ಪ ಮತ್ತೆ ಅಲ್ಲೇ ಊರ್ ನಾ ಹ್ಮ್ ನಂದು ಕೆಲ್ಸ ಸಿಕ್ಕೈತ್ ಬ್ರೋ
ಹಾ
ಹಂಗಾಗಿ ಅವ್ರು ಊರ್ಗ್ ಹೋಗ್ತೀನಿ ಹಂಗ್ ಇದಿರಲ್ಲ ಅಂತ ಅಂದ್ರು ಅದುಕ್ಕೆ ಆದು ತೆಂಗುನೇ ನೋಡ್ ಕತಿನಿ ಅಂದ್ರು ಅದುಕ್ಕೆ ಅದ್ರು ಮದ್ಯೆ ಏನಾರ ಹಾಕದ್ರೆ ಏನಾರ ಯೂಸ್ ಆಗ್ಬೋದು ಅಂದ್ಬಿಟ್ಟು ಕೇಳಣಂತ ಫೋನ್ ಮಾಡಿದ್ವಿ.
ಬ ಯೂಸ್ ಮಾಡ್ಕೋಬೋುದು ಬ್ರ ಆರಾಮ್್ರಸುಗಿ ನ ಇದಾವ
ಹಸು ಏನಿಲ್ಲ ಅವರು
ಹ್ಮ್ ಮತ್ತೆ ಬ್ರೋ ಈಗ ಬ್ರೋ ನೀವ್ ಯ್ಯಾಾಸನ ಮಾಡ್ಕೊಬೋದು ಗೊತ್ತಾ
ಹಾ ಹಾ
ನೀವು ಈಗ ಏನು ಕಷ್ಟ ಪಡೋದೆೇ ಬೇಡ ಈಗ ನೀವು ಸುಮ್ನೆ ಏನಾದ್ೂ ಈಗ ೋ ಮಣ್ಣೆ ಹಬ್ಬ ಬಂದ್ ಬ್ರೋ ನಿಮ್ದುಾಸಿಡು
ಅಂದ್ರೆ ಬ್ರೋ ಬ್ರೌನ್ ಕಲರ್ ಬ್ರೋ
ಅದಬ್್ರರು ಈಗ ಕಪ್ಪು ಮಣ್ಣ ಕೆಂಪು ಮಣ್ಣ
ಕೆಂಪು ಮಣ್ಣುಬ್ರು
ಬ್ರೋ ಕೆಂಪು ಮಣ್ಣಾ ಬೋ ಕೆಂಪು ಮಣ್ಣಲ್ಲಿ ಯಾವ ಬೆಳೆ ಬೆಳಿಬಹದು ಅಂದ್ರೆ
ಹಾ ಹಾ
ನೀವು ಕೆಂಪು ಮಣ್ಣಲ್ಲಿ ಶೇಂಗಾ ಚೆನ್ನಾಗಿ್ ಬೆಳೀಬಹುದು
ಶೇಂಗ
ಹ ಅಂದರು ಈಗ ಮಳ್ಳ ಮಳ್ಳಿದ್ರೆ ಮರಳಲ್ಲಿ ಬೆಳೆ ಬರದ ಚೆನ್ನಾಗೆ ಈಗ ನೀವು ಕಪ್ಪು ಮಾಡಣಿದ್ರೆ ಇದು ಹ ಅ ಭತ್ತ
ಹಾ
ಕಬ್ಬು
ಹ್ಮ್
ಇದೆಲ್ಲ ಬೆಳಿಬಹುದು ಕಬ್ ಚನ್ನ ಬೆಳಿಬಹುದು
ಹಾ ಬ್ರೋ
ಹ್ಮ್ ನೀವು ಕೆಂಪು ಮಣ್ಣಲ್ಲಿ ಈಗ ಏನಾದ್ರು ಫ್ರೂಟ್ಸ್ ಬೆಳಿಬಹುದು ಒಳ್ಳೊಳ್ಳೆ ಫ್ರೂಟ್ಸ್ ಚೆನ್ನೆ ಈ ಕರ್ಬೂಜ ಅ ಇದು ಫ್ರೂಟ್ಸ ಅದೆಲ್ಲ ಆಗಲ್ಲ ಈಗ
ಹ್ಮ್
ಬಟ್ ನೀವು್ ಶೇಂಗಾ ಬೆಳಿಬಹುದು ಶೇಂಗಾನು ಆಗಲ್ಲ ಅನ್ನಂಗಿದ್ರೆ ನೀವು ಒಂದ ಐಡಿಯಾ ಮಾಡ್ಬಹದು ಯಾವ ತರ ಅಂತಂದ್ರೆ
ಹಾ ಹೇಳಿದ್ರು
ನೀವು ಹುಳ್ಳಿಿಕಾಳು ಇರುತ್ತಲ್ಲಾ ಉುರುಳ್ಳಿಿಕಾಳು
ಹ್ಮ್ ಹ್ಮ್
ಕಳ ಚೆಲ್ ಬಿಿಟ್ರೆ ಹೊಲ್ಲ್ಲಿ
ಹಾ ಬ್ರೋ
ಉುಳ್ಳಿ ಕಾಳ ಎಲ್ಲ ಚೆಳ್ ಬಿಿಟ್ಟ ಸ್ವಲ್ಪ ಬೆಳೆಯೋವರ್ಗೂ ಕಾದು ಸ್ವಲ್ಪ ಬೆಳೆದಿದ ಆಮೇಲೆ ಒಂದೆರಡು ಒಂದ್ ಹತ್ ಕುರಿ ಮರಿ ತಗ್ ಮಾಡ್ಡ್ಬೇಕು ರು
ಹ ಹಾ ಬ್ರೋ
ಈಗ ಹೆಂಗೆ ಒಂದ್ತ್ ಕುರಿ ಮರಿ ಅಂದ್ರೆ ಒಂದೊಂದು ಮೂರ್ ಮೂರ್ ಸಾವಿರಕ್ಕೆ ಹ್ಮ ಎರಡ್ ಸಾವಿರಕ್ಕೆ ಚಕ್ಕು ಮರಿ ಬತ್ತ ಬ್ರ
ಹಾ ಚಕ್ ಚಕ್ ಹ
ಸಂತೆಲ್ ಬರ್ತಾವ ಹೋದ್ರೆ
ಹಾ ಬ್ರೋ
ಹ್ಮ್ ಏನಿಲ್ಲ ಒಂದ್ ಎರಡ್ ಎರಡ್ ಸಾವಿರ ಹತ್ತತ್ತ ಅಂದ್ರೆ ಒಂದ್ ಮೂವತ್ ಸಾವರ
ಹ್ಮ್ ಹ್ಮ್
ಒಂದ್ ಮೂವತ್ ಸಾವರ ಕೊಟ್ಬಿಟ್ಟು ಒಂದ ಮರಿ ತಗ ಒಂದ್ ಹತ್ರಿ ತಗ್ಬಿಟ್ರೆ
ಹಾ ಬ್ರೋ
ಎಂತ ಆಗಬೋುದಲ್ಲಾ ಮೂವತ್ ಸಾವಿರ
ಹಾ ಬರಬರ ತಾವ ತಾವ ಬದು ಗನ ಹಾ ಹಪ ಅಮ್ಮ ಅಲ್ಲೇ ಗೋರು ಗೋ ಹ್ಮ ಹ್ಮ್
ನೀವು ಇಬ್ರು ತಗೊಂಡ್ಬಿಟ್ಟು ಒಂದ್ ಮನೆಯ ಕಡೆ ಎಲ್ಲ ಸ್ವಲ್ಪ ಮೇದಕ್ಕೆ ಉಳ್ಕಳಕ ಸ್ವಲ್ ವ್ಯವಸ್ಥೆ ಮಾಡಿ
ಹಾ ಭ್ರೂ
ಪ್ಪ ಪಲ್ಲ ವರಕ್ ಮಾರ್ ಮಾಡಿ
ಹಾ ಬ್ರೋ
ಸುಮ್ನೆ ಈಗ ನೀವು ಸಿಟಿಲ್ಲೆಲ್ಲಾ ನಿಮ್ಗೆ ಸ್ವಪ ಕೆಲ್ಸ ಮಾಡಕ ಮತ್ತೆ ಅದೆಲ್ಲ ಬೆ ಹಾಕಿ ಮತ್ತೆ ಬೆಳೆ ತೆಗೆಗ್ದು ಬೆಳೆ ಕೀಳು ಮತ್ತೆ ಅದೆಲ್ಲಾ ಕಳೆ ಕಿಡಸು ಅದೆಲ್ಲ ಇಬ್ಬರು ನಿಮ್ಗೆ ಸು್ನೆ ತತ್ರಾಸ ಆಗುತ್ತೆ ನೀವು ಅಲ್ಲಿ ನಿಮ್ದನ್ ಇಲ್ಲೇ ಒಂದೇ ಕೆಲಸನ ಸಿಟಿಯಲ್ಲಿ ಕೆಲಸ ಇರುತ್ತೆ
ಹ ಅದಕ್ಕೆಬ್ರು ಅದಿಕ್ಕೆ ಅವ್ರು ಊರ್ಗ ಹಯ್ತೀನಿ ಅಂದ್ರಲ್ಲ ಅವ್ರು ಅವ್ರ ಮನಲ್ಲ ಸುಮ್ನೆ ಕುೂತ್ಕೊಳ್ಳಬಾರದು ಅದನಾರ ಮಾಡುದ್ರೆ ಕುರಿ ಗಿರಿ ಏನಾರ ಮೇಯಸ್ ಅಂದ್ರೆ ಖರ್ಚಗೂ ದುಡ್ ಆಯ್ತದೆ ಅಂತ ಅವರು ಮಾಡ್ತವ್ರಬರು ಅದಕ್ಕೆ ನಿಮಂದ ಕ
ನಿಮ್ಗೆ ಏನಾದ್ರು ಈಗ ಮುಂದ ಈಡ ಒಂದು ಇನ್ವೆಸ್ಟ್ಮೆಂಟ್ ಏನಾದರು ಒಂದು ಅಂದ್ರೆ ದೊಡ್ ದುಡ್ ಮಾಡ್ಕೋಬಹದು ನೀವು ಆರಾಮಾಗ ನೀವು್ ಮೂವತ್ ಸಾವರ ಕೂಡ ತಗೊಂಡ್ ಕುರಿನಾ ಅದುಣೆ ಲಕ್ಷದ ರೇಂಜಿಗೆ ಮಾಡ್ಬಹುದು
ಹಾ
ಹತ್ ಹತ್ ಮರೀಿದ್ರಾ
ಹಾ ಭ್ರೊ
ಹತ್ ಮರಿ ತಂಡ್ರ ಅವೇ ಹಂಗೆ ಬೆಳತಾ ಬೆಳತಾ ಇಪ್ಪತ್ತ ಆಗ್ತವೆ
ಹ ಬ್ರೋ ನಿಜ
ಅವನು ಬೆಳೆಸಿ ಅವನು ಆರಾಮಾಗಿ ಅವಂದು ಒಂದು ಲಕ್ಷದ ಆಕಡಿಕೆ ಮ್ಬೋದು ನೀ ಚೆನ್ನಾಗಿ ನೋಡ್ಕೊಂಡ್ ಚೆನ್ನಾಗಿ ಮಾಡ್ಕೊಂಡ್ರ
ಹಾರು
ಏನಿಲ್ಲ ಬ್ರು ಆಗ್ಬಿಡಿ ಹಿಂಗೆ ಸ್ವಪ ಉಳ್ಳಿಿಕಾಳು
ಹಾ ಹಾ
ಪ್ಪಾ ಏನಪ್ಪಾ ಅಂದ್ರೆ ಸ್ವಲ್ಪ ಇದು ಜ್ವಾಳ ಹಗ್ರಿ ಜೋಳಚ್ಚ ಜೋಳ ತಿಚ್ಚಿನ ತಿನ್ನುತ್ತೆ
ಹಾ ಹಾ ಹಾ ಹಾ
ಹ್ಮ್ ಆಕ್ರಿ ಮತ್ತೆ ಇನ್ನೊಂದ್ ಎಕ್ರ ಹೆಂಗ್ ಮಾಡ್ತೀರ ಅಂದ್ರೆ
ಹಾ ಹಾ
ಈಗ ಹುಳ್ಳಿ ದಿನ ಹುಳ್ಳಿ ಕಾಳ್ದ ಸ್ವಲ್ಪ ಕೂಳೆ ಗಿಳ ನಂದ್ರರು ಹುಿ ಕಳ ಹಾಕ್ಬಿಟ್ಟು ಅ್ ಕಳೆ ಅದನ ನಿಮ್ಗೆ ಜಾಸ್ತಿ ಆದ್ರೆ ಅದು ಎಲ್ಲ ಹಾಕಿರೋದು ಯಾರ್ಗಾರೂ ಕೊಟ್ಟು ದುಡ್ಡು ಇಸ್ಕೊಬಹುದು ಇಲ್ಲ ಅಲ್ಲಿ ಯಾರಾದ್ರೂ ಬೆಳೆಯಾರಿದ್ರೆ ನೀವು ಅವ್ರಿಗೆ ಕೊಟ್ಟು ವಲನ ನಾ ಅವ್ರಿಗೆ ಬೆಳೆ ಇದದ್ರಲ್ಲಿ ಸ್ವಲ್ಪ ಅರ್ಧ ಬೆಳೆ ಸ್ವಲ್ಪ ದುಡ್ಡು ಹಿಂಗ ಇಸ್ಕೊಬಹುದು
ಹ್ಮ್
ನಿಮ್ಗೆ ಎಷ್ಟ ಬೇಕಬ್ರೋ ಅಷ್ಟುಕ್ ಹಾಕೊಂಡು ಮ ಬ್ರೋ ಮರಿ ತಗೊಂಡ್ ಮೇಯಸಿ
ಹಾ ಹಾ
ಅ ಅಲ್ಲಿ ಒಳ್ಳೆ ದುಡ್ಡು ಮಾಡ್ಬದಬ್ರ
ಹಾ ಹಬ್ರಾ
ಹೌ ಹಂಗಿರುತ್ತೇವ್ರಾ
ಹ ಅಂದ್ರ ಒಬ್ರು ಆದ್ರೆ ತೆಂಗಿನ ತೋಟದ ಮದಕ್ ಹಾಕುದ್ರ ಏನ ಆಾಗಲ್ಲ ಅಲ್ವೊಬ್ರು ಂಗ ತೆಂಗುನ್ ತೋಟದ್ ಮುದ್ದಿಕ್ ಹಾಕುದ್ರೆ ಅದು ಉಳ್ಳಿ ಮತ್ತೆ ಜೋಳದ್ ಅದೆಲ್ಲ ಏನ ಆಗಲ್ವಾ ಅಂತ
ಅದೇನ್ ಪ್ರಾರಾಮ ಆಗಲ್ಲ್ರ ತೆಂಗಿ ದೊಡ ಏನಾಗುತ್ತೇ ಬ್ರ
ಹಾ ಹಾ
ನಲ್ಲಬ್ರು ಅದೆಲ್ಲಾ ಏನ್ ಪ್ರಾಬ್ಲಮ್ ಆಗಲ್ಲಬ್ರರು
ಹಾ ಹಾ ಅದೇಬ್ರು ಅದು ಗೊತ್ತಿಲ್ಲಲ್ಲ ಹಾ ಹಾ
ಅದು ಬ್ರು ಅದೆಲ್ಲ ಏನ್ ಪ್ರಾಬ್ಲಮ್ ಆಗಲ್ಲ ಸ್ವಲ್ಪ ನೀವು್ ಚೆನ್ನಾಗೆಲ್ಲ ಬೆಳೆ ಹಾಕೊಂಡು ಸ್ವಲ್ಪ ನೀವು ಮರಿತಂದ ಮೇಸಿರ ಇತಲ ನೀವ್ ಮರಿ ದುಡ್ ಬರ್ ತ್ತ
ಹಾ ಹಾ
ತೆಂಗು ಅದೆರಲ್ಲ ಸ್ವಲ್ಪ ದುಡ್ಡು ಬರುತ್ತೆ
ಹಾ ಬ್ರೊ
ಮಾತೇನು ಗೊತ್ತಾ
ಹಾ ಹೇಳು ಬ್ರೊ
ಈಗ ಯಾವಾದ್ರು ಗಿಡಗಳು ತೆಂಗಿನ ಸಸಿನೆ ಆಗ್ಲಿ ಗಿಡಗಳಾಗಗ್ಲಿ ಏನಂದ್ರೆ ಸ್ವಲ್ಪ ಬೆಳಿಬೇಕು ಬೇಗ ಬೆಳಿಬೇಕು ಚೆನ್ನಾಗಿ ಸ್ವಲ್ಪ ಬೇಗ ಫಲ ಕೊಡ್ಬೇಕು ಅಂದ್ರೆ ಜತೆಗೆ ಏನಂದ್ರು ಹೊಲದಲ್ಲಿ ಅಂದ್ರು ಸ್ವಲ್ಪ ಬೆಳೆ ಹಾಕ್ಬೇಕು.
ಹಬ್ರೋ
ನೀವು ಅಬ್ಸರ್ವ್ ಮಾಡರಾ ಈಗ ಅಡಿಕೆ ಗಿಡ ಸಸಿ ಇಡ್ತ ಗೊತ್ತಾ.
ಹಾ ಬ್ರೋ ನೋಡಿದ್ದೀನಿ
ಆಮೇಲೆ ಅದ್ರ ಜೊತೆಗೆ
ಹಾ ಬ್ರ
ತ್ತ್ರ
ಹಾ ಬ್ರೋ
ಯಾಕಂದ್ರೆ ಅದು ಅದ್ರಲ್ಲಿ ಬುಡದ ಬುಡ ಒಣಗ್ಬಾರದು ಅಡಕೆ ಗಿಡ್ದು ಹಸಿ ಇರ್ಬೇಕು ಈಗ ಒಂದು ಒಂದು ಏನಾದ್ರು ಬೇರೆ ಬೆಳೆ ಹಾಕಿದ್ರೆ ಅಲ್ಲೆಲ್ಲ ಸ್ವಲ್ಪ ಹಸಿ ಇರುತ್ತೆ ನೀರ್ ಗಿರ ಹಾಕ್ತಾರೆ.
ಹ ಬ್ರೊ
ಹ್ಮ್ ಪಂಪ್ ಗಂಪ ಅಲ್ಲಿ ಎಲ್ಲ ಮ ನೀರ್ಗೀರ್ ಹಾಯಿಸತಾರೆ.
ಹಾ ಬ್ರೋ
ಅದು ಈ ಮ ಸ್ವಲ್ಪ ಇದಾಗುತ್ತೆ ಆದ್ರಿಂದ ಈಗ ಬೆಳೆ ಬೆಳತಾ ಇದ್ರೆ ಸ್ವಲ್ಪ ಗಿಡನು ಗಿಡನು ಮ್ಯಾಲಗಡೆ ಎದ್ದ ಎದ್ ಬರ್ತವೆ.
ಹ ಹಾ
ಹ್ಮ್ ಹಿಂಗಿರುತ್ತೆ
ಹಾ ಬ್ರೊ
ಅದಕ್ಕಾಗಿ
ಹ ಬ್ರೊ
ಕಂಡು ಹಾ ಇನ್ನು ನಿಮ್ಗೆ ಅಡಕೆ ಗಿಡ ಅದು ತೆಂಗಿಗೆ ತೆಂಗುಗು ಒಳ್ಳೇದಾಗುತ್ತೆ ಅದ್ ಬೆೇಳಿಯಕೆ. ಸ್ವಲ್ಪ ಎಲ್ಲ ಬುಡ್ದಲ್ಲೆಲ್ಲ ಸ್ವಲ್ಪ ಎಲ್ಲ ನೀರಿನ ಅಂಶ ಇರುತ್ತೆ ಆ ಮತ್ತೆ ಅದ್ರಿಂದ ನಿಮ್ಗೆ ಅದು ಸ್ವಲ್ಪ ಬಿ ಅದು ಬೀಳಿದ್ರೆ ಅವ್ರ ಇವ್ರಲ್ಲ ಕುರಿಗಿರಿ ಹೊಡತಿರ್ತಾರೆ ಅವವಾಗವಾಗೆ ಮೇಕೆ ಕುರಿ ನಿಮ್ಗ್ ಸುಮನೆ ಬೇಜಾರಾಗುತ್ತೆ. ಅಲ್ಲೆನಾದ್ರೂ ಬೆಳೆ ಹಾಕಿದ್ರ ಯಾರ ಬಿಡಲ್ಲ ಮತ್ತ್ ನೀವೇನಾದ್ರು ಮ್ಯಾಕೆ ಕುರಿಗಿ ಮೇಯಿಸಕೊಂಡ್ರೆನಿ ಮಗ್ ದುಡ್ಡಗುತ್ತೆ.
ಹ್ಮ ಹ್ಮ್ ಹಾ್ ಹ್ಮ್
ಹಿಂಗಿರುತ್ತೆ ಬ್ರೋ ಅದಕ್ಕೆ ಹಾಕಿ ಈಗ ಒಂದ್ ಎರಡು ಎಕರೆಗೆ ಹಾಕಳಿ
ಹಾ ಬ್ರೋ
ಹ್ಮ್ ಒಂದೆರೆಡೆಕ್ರೆ ಇದ್ರ ಸ್ವಲ್ ಇದ್ರಲ್ಲಿ ಸ್ವಲ್ಪ ಅತ್ರ ಸ್ವಲ್ಪ ಮೇಸ್ರರಿ
ಹಾ ಹಾ
ಇಲ್ಲೊಬ್ರು ನೀವು ಬರೀ ಉುಳ್ಳಿ ಅಲ್ದೇನೆ ಸ್ವಲ್ಪ ಒಂದ್ ಸ್ವಲ್ಪ ಶೇಂಗಾ ಬೀಜನ ಅಲ್ಲಲ್ಲಿ ಹಾಕ್ಬಿಟ್ರೆ
ಹಾ ಹಾ
ನಾವ್ ಹಂಗಿಬ್ರೋ ಮಾಡೋದು
ಹಾ ಹಾ ನಿಮ ಗದ್ದೆಲ್ಲ
ನಾವ್ ಆಗ್ತಿವಲ್ವಾ
ಹ್ಮ್ ಹ್ಮ್
ಆಗ್ಬಿಟ್ಟು ಒಂದು ಎರಡ್ ತಿಂಗ್ಳ ಆದ್ಮೇಲೆ ಗಿಡಗುಡ್ಗೆ ಅಲ್ಲ ಒಂದ ಮೂರು ತಿಂಗಳು ಆಗೋಬೇಕ ಕಾಯ್ತೆ ಒಂದ ಮೂರ್ ತಿಂಗ್ಗಳ ಆೆ ಒಂದ್ ರೇಂಜಿಗ್ ಬತ್ತತ ಗಿಡಗಳು
ಹಾ ಹಾ
ಬಿಬರ್ತೀವಿ
ಹಾ ಹಾ
ನ ೋರ್ಸಿ ಕಿಳದಕ ಗಿಡ ಎಲ್ಲ ಬರಲ್ಲ ಎಲ್ಲ ಎಲ್ಲ ಕತ್ಕೊಂಡು ತಿಂತವೆ
ಹಾ ಬ್ರೋ
ಹ್ಮ್ ಎಲ್ಲ ಎಲ್ಲ ತಿನ್ಸೊಪ ಎಲ್ಲ ಚೆನ್ನಾಗಾಗ ಜೋರ ಜೋರ ಮೇಯ್ತವೆ ತಪ್ಪ ಗಟ್ಸ ಬತ ಮರಿ ಹ್ಮ್ ಹಂಗೆ ಆಗುತ್ತೆ ಹಂಗೆ ಎಲ್ಲ ಮೇಯಸುದ್ರೆ
ಹ್ಮ ಹಾ
ಇ ಆಾಗತ್ತಬ್ರ ಹಾಕಿ ಸ್ವಲ್ಪ ಉರುಳ್ಳಿಿಕಾಳ ಗಿಳ ಕಾಳು ಹಾಕೊಳ್ಳಿ ಬ ಜ್ವರ
ಹ ಬ್ರ ಹಾಕಣ ಹಾಕನ್ ಬ್ರ ಅದಕ್ಕೆ ಕೇಳಣ ಹೆಂಗೆ ಏನು ಅಂತ ಸುಮ್ನೆ ತೋ ೋಟ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ರು ಮನೇೆಯಲ್ಲಿ ಅದಕ್ಕೆ ಅಷ್ಟೊಂದ್ ಐಡಿಯ ಇರ್ಲಿಲ್ವಲ್ಲಬ್್ರರು ನಮಗೆ ಅದಕ್ಕೆ ಕೇಳೋಣ ಅಂಗಬಿಟ್ಟ ಫೋನ್ ಮಾಡ್ದ ಜೋಳ ಮತ್ತೆ ತೆಂಗು ಮತ್ತೆ ಶೇಂಗಾ ಹಾಕುದ್ರೆ ಪ್ರಾಬ್ಲಮ್ ಆಗ ಲ್ಲಲ್ಲೋಗ್ರ
ಏಂತರಲ್ಲ ಮೊಗಳಬ್್ರ ನಿಮ್ಗೇನ ಒಳ್ಳೆ ದುಡ್ಡು ಆಗುತ್ತೆ ಇಲ್ಲ ಮೇಯಸಿದ್ರೆ ನಾದರು ತಂದು ಇಲ್ಲ ಬೆಳಗ್ಗೆ ಸ್ವಲ್ಪ ಕಾಳು ಕಡ್ಡಿ ಆಗ್ತವೆ
ಹಾ ಹಾ
ಸರಿ ಎಡ
ಹಾ ಸರಿ ಇಬ್ರು ಅದೇ ಕೇಳೋಣ ಅಂತ ಫೋನ್ ಮಾಡ್ದ ಅದೇ ಹಾಕ್ಬೇಕ್ರ ಒಂದ್ತಿ ಯಾವ್ಯಾವ ಇದು ಪೌಡ್ರ ಏನಾದಾರ ತಗೋಬೇಕು ಅಂತ ಹೇಳಿದ್ರು ಆಯ್ತು
ಸರಿಬ್ರರು ಆಮೇಲ್ ಫೋನ್ ಮಾಡಿದ್ರರು ಹೇಳ್ತೀನಿ ಬಿಸಿ ಇದ್ದೆ ಈಗ ಹ್ಮ್